ಕಾರಾರಾ ಹಗಿದ್ದಾ
ಚೆನ್ನಾಗಿದ್ದೀನಿ ನೀನ್ ಹೇಗಿದೀ್ಯಾ
ನಾನು ಚೆನ್ನಾಗಿದ್ದೀನಿ ಏನ್ ಮಾಡ್ತಿ
ಏನುೂ ಇಲ್ಲ ಸುಮ್ನೆ ಮಲ್ಕೊಂಡಿತ್ತು
ಹೌದಾ ನೆಡಿ ಬರ್ತಿಲ್ವಾ ನೆದ್ದ ಬರ್ತಿಲ್ವಾ
ನಿದ್ದೆ ಬರ್ತಾ ಇರೋ ತರ ಇದೆ ಬಟ್ ಬರ್ತಾ ಇಲ್ಲ
ಹೌದಾ ನಾನು ಇನ್ನ ಮೇಲೆ ಮು ಬೇಗನೆ ಮಲಗಬೇಕು ಬೇಗನೆ ಎದೋೊಳ್ಳಬೇಕು ಒಥರ ಸ್ವಲ್ಪ ಕೆಲ್ಸಗಳಿದ್ದಾವೆ
ಹ್ಮ್
ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ
ಹೌದಾ
ಹೌದು ಸಮಯವನ್ನ
ಹ್ಮ್
ಹ ಸರಿಯಾದ ರೀತಿಯಲ್ಲಿ ಬಳಸಬೇಕು ಅಂತ ಅನ್ಕೊಂಡಿದ್ದೀನಿ
ಅದು ಒಳ್ಳೆ ಯೋಚನೆ
ಹೌದು ಅಡೆ ಯೋಚಿಸೆನೆ ಸಮಯವ ನಾನು ಬಳಸತಿಿಲ್ಲ ಬರಿ ಹಾ ಏನಂತಾರೆ
ಹ್ಮ
ಸಮಯ
ಹ್ಮ
ಹ ಕಲಿತಾ ಇದ್ದೀನಿ ಹೋಗ್ತಾ ಇದೆ ದಿನಗಳು ಮಾತ್ರ ಹೋಗ್ತಾ ಇದೆ ನಾನ ಏನು ಮಾಡ್ತಾನೆ ಇಲ್ಲ
ಹ್ಮ್
ಸಮಯವನ್ನ ನಿರ್ವಹಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ
ಉಪಯೋಗಸ್ಕೋಬೇಕು ಅಂತನಾ ಹ್ಮ್
ಹೌದು ಸಮಯ ಯಾಕೆ ಮುಖ್ಯ ಹೇಳಿ
ಸಮಯ ತುಂಬಾ ಬೆಲೆ ಬಾಳುವ ಸಂಪತ್ತು ನಿಮ್ಗೆ ಏನ್ ಬೇಕಾದ್ರೂ ಸಿಕ್ಬಿಡುತ್ತೆ ಆದ್ರೆ ಸಮಯ ಮತ್ತೆ ನಿಮಗ್ ಬೇಕು ಅಂದ್ರೆ ಸಿಗಲ್ಲ
ಹೌದು ಅದು ನಿಜ ನೀವು ಒಳ್ಳೆಯ ಮಾತ ಹೇಳಿದ್ರಿ ಸಮಯ ತುಂಬಾ ಬೆಳೆ ಬಾಳುವ ಅಂತ ಸಂಪತ್ತು ಸಕ್ಕತ್ಾಗಿ ಹೇಳಿದ್ರಿ
ಹ್ಮ
ಸಮಯವನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿದೆಯೇ
ಹಾ ಯೋಚನೆ ಮಾಡಿ ಬಳಸಬೇಕು
ನೀನು ದಿನ ಯೋಜನೆ ಮಾಡತೀಯಾ
ಹೌದು ಬೆಳಗ್ಗೆ ದಿನ ಯೋಜನೆ ಮಾಡುತ್ತೇನೆ
ಅದು ಹೇಗೆ ಸಹಾಯ ಮಾಡುತ್ತೆ ನಿಮಗೆ
ಎಲ್ಲ ಕೆಲಸ ಸಮಯಕ್ಕೆ ಮುಗಿಯುತ್ತೆ
ಹಾಗದುೆ
ಹ್ಮ್
ಹ್ಮ್ ನೀನು ಕೆಲವು ಸಲ
ಹ್ಮ್
ಸಮಯ ವ್ಯರ್ಥ ಮಾಡತೀಯಾ
ಹ್ಮ್ ಇಲ್ಲ ಮಾಡಲ್ಲ ನಾನು ಅದು ಒಳ್ಳೇದಲ್ಲ ಅಲ್ವಾ ಅದಿಕ್ಕೆ
ಹೌದು ಸಮಯ ಉಳಿಸಲು ಏನು ಮಾಡಬೇಕು ಹೇಳು
ಹ್ಮ್ ಬೇಕಾದ ಕೆಲಸಕ್ಕೆ ಮೊದಲು ಸಮಯ ಕೊಡ್ಬೇಕು
ಹ್ಮ್
ಎಲ್ಲ ಮು ಮುಗ್ಮೇಲೆ ನಿಂಗೆ ಸಮಯ ಏನಾದ್ೂ ಉಳ್ದಿದ್ರೆ ಆಾಗ ನಿಂಂಗ ಇಷ್ಟ ಬಂದ ಇದ್ ಮಾಡ್ಬಹುದು
ಹೌದು ನಾನು ಅಷ್ಟೇ ದೂರವಾಣಿ ಬಳಕೆ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿದೀನಿ
ಹೌದು ಆಗ ಹೆಚ್ಚು ಸಮಯ ಸಿಗುತ್ತೆ ನಮ್ಗೆ ಬೇರೆ ಕೆಲ್ಸ ಮಾಡಕ್ಕೆ
ಹೌದು
ನಾವು ದೂರವಾಣಿಯಲ್ಲಿ ಕಳಿಯೋ ಸಮಯ ಬೇರೆ ಏಂದ್ರಲ್ಲಾದ್ರೂ ಕಳದ್ರೆ
ಹ್ಮ್ ಹೌದು
ಉಪಯೋಗ ಆದ್ರೂ ಆಗತ್ತೆ ಹ್ಮ್
ಹೌದು ಓದಕ ದಿನ ಸಮಯ ಇಡತಯಾ ನೀನು
ಹೌದು ದಿನಾ ಸಂಜೆ ಎರಡು ಗಂಟೆ ಓದ್ತೀನಿ ನಾನು
ಹಾಗೆ ವಿಶ್ರಾಂತಿ ಕೂಡ ಬೇಕು ಅಲ್ವಾ
ತುಂಬಾ ಮುಖ್ಯ
ಸಮಯಕ್ಕೆ ಮಲಗುತ್ತೀಯಾ
ಹ್ಮ್ ಮಲ್ಗುತ್ತೇನೆ ನಾನು
ಹಾಗೆ ಹಾಗೆ ತರ ಬೆಳಕಗೆ ತೇದೋನ ಹೇಳ್ತಯ ತಾನುಕೊಳ್ಳ
ತುಂಬಾ ಬೇಗ ಹೇಳಲ್ಲ ಏಳು ಗಂಟೆೆಗೆ ಹೇಳ್ತೀನಿ
ಹಾಗೆ
ಹ್ಮ್
ಇದು ಒಳ್ಳೆಯ ಅಬ್ಯಾಸನೆ.
ಹ್ಮ್ ಇನ್ನೇನು ಕೋಲೇಜ್ ಸ್ಟಾರ್ಟ್ ಆಯ್ತು. ಪ್ರಾರಂಭವಾಯ್ತು ಬೇಗ ಎ ದೋಳಿ ಹೋಗ್ರೆ ಸಂಜೆನೇ ಬರೋದು.
ಸಮಯ ಪಾಲಿಸಿದರೆ.
ಹ್ಮ
ನಿನಗ್ ಏನು ಪ್ರಯೋಜನ ಬರುತ್ತೆ.
ಹ್ಮ್ ಒತ್ತಡ ಕಡಿಮೆ ಆಗುತ್ತೆ.
ಹೌದು ಎಲ್ಲಾ ಕೆಲಸ ಸುಲಭವಾಗುತ್ತೆ ಆವಾಗ.
ಪರೀಕ್ಷೆಯಲ್ಲಿ ಚೆನ್ನಾಗಿ ತಯಾರಿ ಮಾಡಬಹುದು.
ಹೌದು ಪರೀಕ್ಷೆಗೆ ಸಮಯ.
ಹ್ಮ್
ತುಂಬಾ ಸಿಗುತ್ತೆ ಅವಾಗ ಮತ್ತೆ ಯಾಕೆಂದ್ರೆ. ಸಮಯ ಮತ್ತೆ ವಾಪಸ್ ಸಿಗುತ್ತಾ ಹೇಳಿ.
ಹ್ಮ್ ಹ್ಮ್ ಇಲ್ಲ ಹೋದ ಸಮಯ ಮತ್ತೆ ಬರಲ್ಲ.
ಹೌದು. ಅದಕ್ಕೆ ಸಮಯ ವ್ಯರ್ಥ ಮಾಡಬಾರದು ಅಂತ ಅನ್ಕೊಂಡಿದ್ದೀನಿ ನಾನುನು.
ಹ್ಮ್ ಪ್ರತಿ ನಿಮಿಷಕ್ಕೂ ಬೆಲೆ ಇದೆ.
ಹೌದು ಪರೀಕ್ಷೆ ಸಮಯದಲ್ಲಿಯೇ ತುಂಬಾ.
ಹ್ಮ್ ಆದ್ರೆ ಸಮಯಕ್ಕೆ ನಾವು ದುಡ್ಡು ಕೊಟ್ಟು ಬೆಲೆ. ಕಟ್ಟಕ್ ಆ ಖಂಡಿತ ದಿನ ದಾರಿ.
ಹ್ಮ್ ಖಂಡಿತ ಅದು ಹೌದು. ನೋಡಣ್ಣ.
ಹ್ಮ್
ಏನ ಆಾಗುತ್ತ ನಾಳೆಯಿಂದ ನಾನುನು. ಇವಾಗ ಬೇಗ ಮಲ್ಕೊಂಡು. ನಾಳೆಯಿಂದ ಬೆಳಗ್ಗೆ ಬೇಗ ಎದ್ದು.
ಹ್ಮ್
ನನ್ನ ಮೊದಲು ನಾನು ಏನು ಕೆಲಸ ಮಾಡುತ್ತಿದ್ದನೊ. ಅದನ್ನೇ ಮತ್ತೆ. ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದಿನಿ.
ಅದು ಒಳ್ಳೆ ಯೋಚನೆ ಮಾಡಿದ್ದೀರಾ ನೀವು.
ಹ್ಮ್ ನೋಡಣ.
ನಾನು ಬೆಳಗ್ಗೆ ಹೆಂಗು ಕಾಲೇಜ್ಗೆ ಹೋಗೋಕ್ ಎದೊಳ್ತೀನಲ್ವಾ ಹಂಗೆ. ಗೆ ನಿಮ್ಮನ್ನು ಎದೋಳ್ಸುತೀನ್ ಬಿಡಿ.
ಹ್ಮ್ ಎದುಳ್ಸಿ ನಾನು ಏಳ್ ಗಂಟೆಗೆ. ಎಲ್ಲಾ ಎದೋಳ್ಬೇಕು.
ಗಂಟೆಗೆದೋಳ್ಸಲ ಎಂಟು ಗಂಟೆಗೆ ಎದೋಳ್ಸಲ.
ಯೋಳ್ ಗಂಟೆಗೆ ಎದ್ದೇಳೋದು.
ಹ್ಮ
ಇವತ್ತು ನಾ ಆಕಸ್ಮತ್. ಹ್ಮ ಏನಾದರೂ ತುಂಬಾ. ಒಂದು ಒ ಒಂದ್ ಗಂಟೆ ಎರಡ್ ಗಂಟೆ ಮೂರ್ ಗಂಟೆಗ ಮಲ್ಕೊಂಡ್ರೆ. ಪರವಾಗಿಲ್ಲ ಏಳು ಗಂಟೆಗೆ ಎದೊಳ್ಬೇಕು ಯಾಕೆಂದ್ರೆ ಒಂದ್ ಮೂ ನಲ್ಲ ದಿನ ಹತ್ರರ ಎದ್ರೆ ಬೇಗ ಎದೊಳ ಮಲ್ಕೊಂಡ ಬೇಗ ನಿದ್ದೆ ಉರುತ್ತೆ ಅವಾಗ
ಹಾ ಹೌದು
ಅದಕ್ಕೆ ಪರವಾಗಿಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ಹೇಳ್ಬೇಕಟ್ಟ ನೋಡ್ ತಿನ್ ನಾನ ಅಲ್ಲ
ಹ್ಮ್ ಸರಿ
ಹ್ಮ್ ಇವತ್ತು ಬೇಗ ಎದ್ದೆ ಆದ್ರ ಇದ್ದೆ ಏನ್ ಇನ್ನ ಬಂದಿಲ್ಲ ಅದಕ್ಕೆ ನಾಳೇನು ಬೇಗ ಅ ಹೊಳ್ತೀನಿ
ಹ್ಮ್
ಸ್ವಲ್ಪ ಬೇಗ ಆಯದೆ ಹೊಲ್ಟಗ
ಹಾ
ಸ್ವಲ್ಪ ಮಧ್ಯಾಹ್ನ ನಿದ್ದೆ ಹೋಗಿಲ್ಲ ಇವತ್ತು
ಹ್ಮ್
ಹ ದೂರವಾಣಿ ನೋಡ್ಕೊಂಡೆ ಸಮಯವನ್ನ ಕಳೆದ ಬಿಟ್ಟೆ ನಾನು
ಹ
ಹ್ಮ ನಾಳೆ ಇನ್ ಸ್ವಲ್ಪ ಬೇಕಾಯ್ತು ಹೊಳ್ತ ನೀ
ಹ್ಮ್
ಹೇಗ ಇದ್ರೆ ಆಚೆ ನಡಿದ್ದು ನಮಗೆ
ಹ್ಮ್
ಬೇಗ ನಿದ್ದೆ ಬರುತ್ತೆ ಅಂತ ಅನ್ಕೊಂಡಿದನಿ
ಹ್ಮ್ ಹೌದು
ಮತ್ತೆ ಇನ್ನ ಒಂದ ಏನು ಅಂದ್ರೆ
ಹ್ಮ್
ನನ್ನ ನನ್ನ ದೇಹ ಹೇಗೆ ಆಗಿದೆ ಅಂದ್ರೆ
ಹ್ಮ್
ತುಂಬಾ ಈ ಮಂದವಾಗಬಿಟ್ಟು
ಹಾ
ಹ್ಮ್ ಹೇಗೆ ಅಂದ್ರೆ ಏನ್ ಕೆಲ್ಸ ಮಾಡೋದಕ್ಕೂ ಒಂದು ಚೂರು ಅಂದ್ರೆ ಒಂದು ಚೂರು ಏನೋ ಆಸಕ್ತಿನೇ ಇಲ್ಲ ಕೆಲ್ಸ ಮಾಡೋದಕ್ಕೆ
ಹಾ
ಹ್ಮ್ ಅದಕ್ಕೆ ಯೋಚನೆ ಮಾಡುತ್ತಿದ್ದೇನೆ ನಾಳೆಯಿಂದ ಬೆಳಗ್ಗೆ ಬೇಗ ಇ
ಹ್ಮ್
ಸ್ವಲ್ಪ ಹೊತ್ತು ನೀರು ಕುಡಿದು ಆಮೇಲೆ ದೂರವಾಣಿಯನ್ನ ಸ್ವಲ್ಪ ನೋಡುತ್ತೇನೆ ನೋಡಿ ನನ್ನ ಕೆಲಸ ಶುರು ಮಾಡತೀನಿ
ಹೌದು ನನಗೂ ನಿನ್ನೆವರ್ಗೂ ಹಂಗೆ ಇತ್ತು ಇವತ್ತು ಕಾಲೇಜ್ಗೆ ಹೋಗ್ ಬಂದಿರೋದಕ್ಕೆ ಒಂಥರ ಏನು ಚೆನ್ನಾಗಿದೆ ಮಂಕ ಆಗಲ್ಲ ಒಥರ ಆಕ್ ವಾಗ ಇರೋ ತರ ಐತೆ
ಹೌದು ನಾನು ತುಂಬಾ ಮಕಾಬಟ್ಟಿದ್ದಿ
ಹ್ಮ್
ಏನ್ ಮಾಡದು ಆ ಮಕು ಎಲ್ಲಾ ತೆಗಿಬೇಕು
ಹ್ಮ್
ನೋಡಣ
ಹ್ಮ್
ನಮ್ಮಗೆ ಎಲ್ಲ ತೆಗೆದು
ಹ್ಮ್
ನಾಳೆಯಿಂದ ಪ್ರಾರಂಭ ಮಾಡಬೇಕು ಶಿಸ್ತಿನಿಂದ
ಹ್ಮ್
ಆರಂಭ ಮಾಡಬೇಕು
ಹ್ಮ್.
ಸಮಯವನ್ನು ತುಂಬಾ ವೃಧಾ ಮಾಡ್ತಿದ್ದೀನಿ ನಾನು.
ಹ್ಮ್.
ಸಮಯವನ್ನು ವ್ಯರ್ಥ ಮಾಡದೆ
ಹ್ಮ್.
ಸಮಯ ನೀವ್ ಹೇಳದಂಗೆ ಸಿಗುವುದಿಲ್ಲ ನಮಗೆ ಮತ್ತೆ ಮತ್ತೆ.
ಹ್ಮ್.
ಆ ಸಮಯವನ್ನ ನಾನು ಉಪಯೋಗ್ಸಿ ನಾಳೆಯಿಂದ ಸ್ವಲ್ಪ ನನ್ನ ಕೆಲ್ಸ ಗಳು ಮೊದಲಿನ ತರ ನನ್ನ ಕೆಲಸಗಳು ಶುರು ಮಾಡುತ್ತೇನೆ.
ಹ್ಮ್.
ಮತ್ತೆ ನೀವು ಆ ಮಾತುಗಳನ್ನ ಹೇಳಿ ಹೇಳಿರುದಕ್ಕೆ ನನ್ನ ಮನಸ್ಸು ನನಗೆ ಸ್ವಲ್ ಪ ಧೈರ್ಯ ಬಂತು ನಿಮ್ಮೊಂದಿಗೆ ಮಾತನಾಡಿದ್ದಕ್ಕೆ ಮತ್ತೆ ನಿಮ್ಮ ಆ ಮಾ ತುಗಳು ಕೇಳಿ ತುಂಬಾ ಸಂತೋಷವಾಯ್ತು ನನಗೆ.
ನಂಗೂ ಕೂಡ ನಿಮ್ ಮಾತುಗಳು ತುಂಬಾ ಸಂತೋಷವಾಯ್ತು.
ಧನ್ಯವಾದಗಳು.
ನಿಮಗೂ ಧನ್ಯವಾದಗಳು.
ಮತ್ತೆ ಇವಾಗೇನ್ ಮಾಡ್ತೀರಾ.
ಇವಾಗ ಇನ್ನೇನು ಇಲ್ಲ ಸಮಯ ಆಗ್ತಾ ಬಂತು. ಇನ್ನೊಂದ್ ಸ್ವಲ್ಪ ಹೊತ್ತು ನಿಮ್ ಜೊತೆ ಮಾತಾಡಿ ಮಲ್ಕೊಳೋಣ ಅಂತ.
ಹಾಗೆ.
ಹ್ಮ್.
ಮತ್ತೆ ಹೇಳಿ ಏನಾರು ಕೇಳೋಣ.
ಮತ್ತೇನು ಇಲ್ಲ.
ಹೌದಾ.
ಹ್ಮ್.
ಮತ್ತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ ಗೆ ಮಾತನಾಡಿರುವುದಕ್ಕೆ ಧನ್ಯವಾದಗಳು.
ನಿಮಗೂ ಧನ್ಯವಾದಗಳು.
ಮುಂದಿನ ಕರೆಯಲ್ಲಿ ಸಿಗೋಣ.
ಹ್ಮ್ ಸರಿ.